ಹ್ಮ್.
ಹ್ಮ್ ಸೆಮಿಸ್ಟರ್ ಮುಗಿದ ಮೇಲೆ. ಎಲ್ಲಾದರೂ ಪ್ರವಾಸ ಹೋಗೋಣ ಅನಿಸುತ್ತದೆ.
ನಿಜವಾ ನಾನು ಅದನ್ನೇ ಯೋಚಿಸತ್ತಾ ಇದ್ದೆ. ಹಾ. ತುಂಬಾ ಒಳ್ಳೆಯ ವಿಷಯ. ಕೇರಳ ನೋಡಬೇಕು ಅನ್ನೋ ಆಸೆ ತುಂಬಾ ದಿನದಿಂದ ಇದೆ.
ನನಗೂ ಅಲ್ಪುಳ್ಳದ ಹ್ಮ್. ಹೊಸ ದೋಣಿಗಳು ತುಂಬಾ ಇಷ್ಟ.
ಹೌದು ಚಿತ್ರದ ನೋಡಿದಾಗ ತುಂಬಾ ಸುಂದರವಾಗಿ ಕಾಣುತ್ತವೆ.
ನಾವು ಬೆಳಿಗ್ಗೆ ಎದ್ದು ಅಹ ಹಾ ಅಡಗು ಅಲ್ಲಿ ಚಹಾ ಕುಡಿಯೋಣ.
ನಂತರ ತುಂಬಾ ಚಿತ್ರಗಳನ್ನು ತೆಗೆದುಕೊಳ್ಳೋಣ.
ನೀನು ಚಿತ್ರಗಳನ್ನು ತೆಗೆದುಕೊಳ್ಳುವುದು ಕಡಿಮೆ.
ಹ ಹಾ ಅದು ನನ್ನ. ಕಲೆೆ.
ಹಾ ಪ್ರವಾಸ ಇನ್ನು ಯಾರು ಬರ್ತಾರೆ.
ಅದು ಕಾವ್ಯ ನಿಧಿ ಮತ್ತು ಅನು ಕೂಡ ಬರಬಹುದು.
ಹಾಗಾದರೆೆ ಮಜಾ ಡಬ್ಬಲ್.
ಹೌದು ಟ್ರೈನಿನಲ್ಲಿ ಹೋಗೋಣವಾ ಅಥವಾ ಬಸ್ಸಿನಲ್ಲಿ.
ಹ ಟ್ರೈನ್ ನಲ್ಲಿ ಹೋಗೋದು ಒಳ್ಳೇದು ಕಿಟಕಿ ಹತ್ತಿರ ಕುಳಿತು. ಕೊಂಡು ದೃಶ್ಯ ನೋಡಬಹುದು.
ಹೌದು ದಾರಿಯಲ್ಲೇ ಎಷ್ಟು ಮಾತನಾಡಬಹುದು.
ಮತ್ತು. ತರ್ಲೆಗಳನ್ನು ಮಾಡಬಹುದು ತಿಂಡಿ ತಿನ್ನಬಹುದು
ಅದೇ ಮುಖ್ಯ ಕೆಲಸ
ಕೇರಳದಲ್ಲಿ ಮೊದಲು ಎಲ್ಲಿ ಹೋಗೋಣ
ಮುನ್ನಾರ್ ಹೌದಾ ಮತ್ತೆ
ಮತ್ತೆ ಟೀ ತೋಟಗಳು ಮಂಜು ಬಾಟ್ ಬಟ್ಟೆಗಳು ಎಲ್ಲವೂ ಸುಂದರ
ಹೌದೌದು ಎಲ್ಲವೂ ಸುಂದರ
ಬೆಳಗ್ಗೆ ಫೋಟೋ ತೆಗೆದಾರೆ ಆ ಸಿನಿಮಾ ಸೀಮ್ ತರ ಇರುತ್ತದೆ
ಹೌದೌದು
ಆಗ ನೀನು ಇನ್ಸ್ಟಾಗ್ರಾಮ್ ನೂರು ಆ ಚಿತ್ರಗಳನ್ನು ಹಾಕ್ತೀಯಾ
ಹೌದೌದು
ಬಜೆಟ್ ಎಷ್ಟು ಆಗಬಹುದು ತಿದ್ದ ದುಡ್ಡು ಎಷ್ಟು ಆಗೋಗಬತು
ಮೊದಲು ಹಣ ಉಳಿಸಬೇಕು
ಹೌದು ಇನ್ನು ಮುಂದೆ ಅನಗತ್ಯ ಬಟ್ಟೆಗಳನ್ನು ಖರೀದಿಸಬಾರದು
ಒಂದು ವಾರ ಮಾತ್ರ
ಯಾಕೆ ಒಂದು ವಾರ
ಹೊಸ ಬಟ್ಟೆಗಳು ಪ್ರವಾಸಕ್ಕೆ ಬೇಕಲ್ಲ
ಆ ಹಾ ನೀನು ಬದಲಾಯಿಸಲು ಆಗಲ್ಲ
ರಾತ್ರಿ ಅಲ್ಲಾದರೂ ಸೇರಿ ಮಾತಾಡೋಣ
ಮತ್ತು ಹಾರರ್ ಚಲನಚಿತ್ರ ಚಿತ್ರಗಳು ಹೇಳೋಣ
ಬೇಡಮ್ಮ ನಂತರ ನನಗೆ ಇದಿದ್ದೆ ಬರಲ್ಲ
ಹಾಗಾದರೆೆ ರೊಮ್ಯಾಂಟಿಕ್ ಕತೆಗಳು ಹೇಳ್ತ ಿನಿ ಹಾಗಿದ್ರೆ ಏನು ಮಾಡೋಣ
ಆಡು ಆಡೋಣ
ನೀನು ನೀನ್ ಹಾಡು ಕೇಳಿದರೆ ಎಲ್ರೂ ರೂ ಕೊಟ್ಟ ಒಟ್ಟಡಿ ಬಿಟ್ಟು ಹೋಗ್ತಾರೆ
ಓಹೋ
ಜಸ್ಟ್ ಅ ತಮಾಷೆ ಮಾಡಿದೆ
ಪ್ರವಾಸ ಮುಗಿದ ಮೇಲೆ ತುಂಬಾ ಮಿಸ್ ಮಾಡ್ಕೊಳ್ತೀನಿ ಅನ್ಸುತ್ತದೆ
ಹೌದು ಒಳ್ಳೆಯ ನೆನಪುಗಳು ಉಳಿಯುತ್ತವೆ
ನಾವು ವಯಸ್ಸಾದ ಮೇಲೆ ಈ ಪ್ರವಾಸ ಮಾತಾಡೋಣ
ಆಗ ಎಷ್ಟು ಮಜಾ ಮಾಡಿದ್ದೇವೆ ಅಂತ
ಖಂಡಿತ ಸರಿ ಇವತ್ತೇ ಶುರು ಮಾಡೋಣ
ಹಾ ಸರಿ ಕೇರಳ ನಾವು ಬರ್ತಿದ್ದೇವೆ
ಟೂ
ಏ ಏ ಬೆಂಗಳೂರಿಗೆ ಹೋಗಿದ್ದ ಬಂದ ಮೇಲೆ ಹೇಗಿದೆ ಫೀಲಿಂಗ್
ಅಯ್ಯೋ ಇನ್ನು ಬೆಂಗಳೂರಿನ ನೆನಪುಗಳೇ ತಲೇಲ್ಲಿ ತುಂಬಿವೆ
ಅಷ್ಟು ಇಷ್ಟ ಆಯ್ತಾ
ಹೌದು ವಿಶೇಷವಾಗಿ ಸಂಜೆಯ ಸಮಯ ಹವಾಮಾನ ತುಂಬಾ ಚೆನ್ನಾಗಿದೆ
ಅದಕ್ಕೆ ಎಲ್ಲರೂ ಬೆಂಗಳೂರಿನ ಅಹ ಹವಾಮಾನದ ಬಗ್ಗೆ ಗೆ ಮಾತನಾಡುತ್ತಾರೆ
ಬೆಳಿಗ್ಗೆ ಸ್ವಲ್ಪ ಚಳಿ ಮಧ್ಯಾಹ್ನ ಬಿಸಿಲು ಸಂಜೆ ತಂಪು
ಒಂದು ದಿನದಲ್ಲಿ ಮೂರು ಋತುಗಳು
ಆಹಾ ನಿಜ
ಎಲ್ಲಿಗೆ ಹದ್ ಹೋಗಿದ್ರಿ.
ಮೊದಲು ಒಂದು ರಸ್ತೆಗೆ ಹೋಗಿದ್ವಿ.
ಹಾ ಅಲ್ಲಿ ಹೇಗಿತ್ತು.
ತುಂಬಾ ಅಂಗಡಿಗಳು. ತುಂಬಾ ಚಟುವಟಿಕೆ ಮಾಡಿದ್ದೇವೆ.
ಬಟ್ಟೆಗಳನ್ನು ಖರೀದಿಸಿದೀರಾ.
ಸ್ವಲ್ಪ ಆದೇ ಸ್ವಲ್ಪ ಅಷ್ಟೆ.
ಹಹೂ ಆದರೆ ನೋಡಿದ್ದು ಜಾಸ್ತಿ ಕೊಂಡಿದ್ದು ಕಡಿಮೆ ಅನಿಸುತ್ತದೆ.
ಹಣ ಕೂಡ ನೋಡಬೇಕಲ್ಲ.
ಹ. ಹೂ ಹೇ ಹೇಗಿತ್ತು. ಹ್ಞ.
ಏನು.
ಅಹ ಅಲ್ಲಿಯ ಜನರು. ತುಂಬಾ ವಾಹನಗಳು ಹೂ
ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಿ ತುಂಬಾ ಸಮಯ ಆಯ್ತು
ಬೆಂಗಳೂರಿನಲ್ಲಿ ಅದರ ಸಮಸ್ಯೆ ಇದೆ ಅಲ್ಲವೇ
ಹೌದು ಆದ್ರೆ ಜನರು ಅದಕ್ಕೆ ಹೊಂದಿಕೊಳ್ಳಿ ಹೊಂದಿಕೊಳ್ಳಕಾಗ ಾರೆ.
ನಾನು ಇದ್ದರೆ ಬೇಸರ ಆಗುತ್ತಿದ್ದೆ.
ಮೊದಲಿಗೆ ಆಗುತ್ತೆ ನಂತರ ಅಭ್ಯಾಸ ಆಗಬಹುದು.
ಅದು ನಿಜಾನೇ ಊಟ ಹೇಗಿತ್ತು.
ತುಂಬ ಚೆನ್ನಾಗಿತ್ತು.
ಏನು ತಿಂದೆ.
ದೋಸೆ ಇಡ್ಲಿ ಕಾಫಿ ಚ.
ಹೂ ಅಂದರೆ. ಡಯಟ್ ಪ್ಲಾನ್ ಹೋಗಿತ್ತು ಅಂದರೆ ಹೋಗಿತ್ತು.
ಪ್ರವಾಸದಲ್ಲಿ ಯಾರಿಗೆ ನೆನಪಿರುತ್ತೆ.
ಹಾ ಗೊತ್ತು ಗೊತ್ತಾ ಅಲ್ಲಿ ಜನರು. ಬೇರೆ ಬೇರೆ ಭಾಷೆಯನ್ನು ಮಾತನಾಡುತ್ತ.
ಹೌದು. ಕನ್ನಡ ತಮಿಳ್ ತೆಲುಗು ಹಿಂದಿ ಭಾಷೆಗಳನ್ನು ಮಾತನಾಡುತ್ತಿರುತ್ತಾರೆ.
ಒಂದೇ ಬಸ್ ನಲ್ಲಿ ಐದು ಭಾಷೆ ಕೇಳಬಹುದು.
ಅದೇ ಬೆಂಗಳೂರಿನ ವಿಶೇಷತೆ
ಅಲ್ಲಿ ವಾಸ ಮಾಡಬೇಕು ಅನಿಸುತ್ತಾ
ಒಮ್ಮೆ ಹೌದು
ಯಾಕೆ
ಅವಕಾಶಗಳು ತುಂಬಾ ಇವೆ ಹೊಸ ಜನರನ್ನು ಭೇಟಿ ಮಾಡಬಹುದು
ಆದರೆ ಮನೆಯವರನ್ನು ನೆನಪು ಮಾಡಿಕೊಳ್ಳುತ್ತೀಯಾ
ಅದು ಖಂಡಿತ
ನಾನು ಎರಡು ದಿನ ಹೊರಗಿದ್ದರೂ ಮನೆ ನೆನಪಾಗುತ್ತದೆ
ನನಗು ಹಾಗೆ
ಸಂಜೆ ಏನು ಮಾಡಿದ್ದೀರಾ
ಒಂದು ಆಚೆ ಕುಳಿತು ಮಾತಾಡ್ತಿದ್ದೀವಿ
ಅದುೂ ಒಳ್ಳೆ ಸಮಯ
ಹೌದು ಯಾವುದೇ ಟೆನ್ಷನ್ ಯಾವುದೇ ಯೋಚನೆಗಳಿಲ್ಲ ಕೆಲವು ಮಾತುಗಳು
ಕೆಲವೊಮ್ಮೆ ಅಂತಹ ಸಣ್ಣ ಕ್ಷಣಗಳು ಹೆಚ್ಚು ಖುಷಿ ಕೊಡುತ್ತದೆ
ನಿಜ
ಬೆಂಗಳೂರಿನಲ್ಲಿ ನಿನಗೆ ಹೆಚ್ಚು ಇಷ್ಟವಾದದ್ದು ಏನು
ಹವಾಮಾನ ಮತ್ತು ಜನರ ಇದು
ಯಾವ್ದು ಹಾ ನನಗೆ ಅಲ್ಲಿ ಇರುವ ಹೂ ಸ್ಥಳಗಳು ತುಂಬಾ ಇಷ್ಟ
ನೀನು ಹೋದರೆೆ ದಿನವಿಡ ಕಾಫಿ ಕುಡಿತೀಯಾ
ಬಹುಶ್ಯಃ
ಒಂದು ದಿನ ನಾವಿಬ್ಬರು ಬೆಂಗಳೂರಿಗೆ ಹೋಗೋಣ
ಖಂಡಿತಾ
ಬೆಳಿಗ್ಗೆ ಸುತ್ತಾಡೋಣ ಮಧ್ಯಾಹ್ನ ಬಟ್ಟೆ ತಗೊಳ್ಳೋಣ ಸಂಜೆ ಕಾಫಿ ಕುಡಿಯವೋಣ
ರಾತ್ರಿ ತುಂಬಾ ಮಾತಾಡೋಣ
ಮತ್ತೆ ತುಂಬಾ ಚಿಟ ತಗೊೊಳ್ಳೋಣ
ನಂತರ ಮನೆಗೆ ಬಂದು ಆ ಚಿತ್ರಗಳನ್ನು ನೋಡುತ್ತಾ ಮ
ಸರಿ ಸರಿ ಹಾಗೆ ಮಾಡೋಣ
ಮತ್ತೆ
ಮತ್ತೆ ನಾವು ಈಗ ಮೊದಲನಿಂದ ಓದೋಣ ಮೊದಲು ನೀನು ಕಳ್ಸಿದ್ಯಲ್ಲ ಿಂದ ಏನು ಹಓದೋಣ ಏನ್ ಮಾಡ್ತಾ ಇದೀಯಾ
ಏನು ಇಲ್ಲ
ಕಿಟಕಿ ಹತ್ರ ಕುಳಿತು ಮಳೆ ನೋಡ್ತಿದ್ದೀನಿ
ಹಾ ಮತ್ತೆ ಏನು ಸಮಾಚಾರ
ಮತ್ತೆ ಈಗಾಗಲೇ ಮಧ್ಯಾಹ್ನ ಇಗದೆ ಸಂಜೆ ವೇಳೆ ಮಳೆ ಬರಬಹುದುನ್ನಿಸುತ್ತದೆ
ಹೂ ಗೊತ್ತಿಲ್ಲ ಹಳೆಯ ನೆನಪುಗಳು ನೆನಪಾಗುತ್ತವೆ
ಹೌದಾ ಆಗಾಗ ನೆನಪಾಗಗ್ತವೆ ಎಲ್ಲವೂ ಕೂಡ
ಹೌದು ಆಗ ಜೀವನ ಎಷ್ಟು ಸುಲಭವಾಗಿತ್ತು ಅಲ್ವಾ
ನಿಜ ಈಗ ಸಣ್ಣ ಸಣ್ಣ ವಿಷಯಗಳಿಗೂ ನಮಗೆ ತುಂಬಾ ತಲೆ ಕೆಡಿಸುತ್ತದೆ ಜೀವನ
ಕಾಲೇಜು ಪರೀಕ್ಷೆ ಭವಿಷ್ಯ ಎಲ್ಲರದ ಬಗ್ಗೆ ಯೋಚನೆ
ಕೆಲವೊಮ್ಮೆ ದೊಡ್ಡವರ ಇದ್ದರೆ ಚೆನ್ನಾಗಿತ್ತು ಅನಸುತ್ತದೆ
ಆದರೆ ದೊಡ್ಡವರಾದ ಮೇಲೆ ಸಿಗುವ ಸ್ವಾತಂತ್ರ್ಯವೂ ಚೆನ್ನಾಗಿರುತ್ತದೆ
ಹೌದೌದು
ಹಾಗೆ ನಿನ್ನ ಕನಸಿನ ಜೀವನ ಹೇಗಿರಬೇಕು
ಅದು ಹೇಗಿದ್ದರೂ ಒಂದು ಒಳ್ಳೆ ಕೆಲಸ ಸಂತ ದೋಷದ ಕುಟುಂಬ
ಹ್ಮ್
ಎಲ್ಲ ಇದ್ದರೆ ಚೆನ್ನಾಗಿರುತ್ತದೆ ಅನ್ಸುತ್ತೆ
ಅಷ್ಟೇನಾ
ಹೌದು ಅಷ್ಟೇನೆ
ಹ್ಮ್ ವ್ ನೀನು ತುಂಬಾ ಪ್ರೌಡ್ವಾಗಿ ಮಾತನಾಡು ಇದಯಾ
ಹೌದೌದು ಹ್ಮ್
ಪ್ರೀತಿಯ ಬಗ್ಗೆ ಏನು ಇ
ಅದ್ರ ಬಗ್ಗೆ ಏನ್ ಯೋಚನೆ ಇಲ್ಲ ನೀನೇ ಹೇಳಬೇಕ ಎಲ್ಲವನ್ನ
ನಿಜವಾದಿ ಪ್ರೀತಿ ಸಿಕ್ಕರೆ ಚೆನ್ನಾಗಿರುತ್ತದೆ
ಹೌದೌದು ಅದು ಸಿಕ್ಕರೆ ಜೀವನ ತುಂಬಾ ಚೆನ್ನಾಗಿರುತ್ತದೆ
ಕೆಲವರು ಹೇಳ್ತಾರೆ ಪ್ರೀತಿ ಜೀವನದ ಎಲ್ಲವೂ ಅಂತ
ಹೌದು ನನಗೂ ಹಾಗೆ ಅನ್ನಿಸುತ್ತದೆ
ಅದರ ಸ್ನೇಹವುೂ ಅಷ್ಟೇ ಮುಖ್ಯ
ಹೌದೌದು ಮತ್ತೆ ಇನ್ನೇನಿದೆ ಜೀವನದಲ್ಲಿ
ಅದಕ್ಕೆ ನೀನು ನನ್ನ ಸ್ನೇಹಿತೆ